ಹಲೋ ವಯಸ್ ಕಾಣಿಸ್ತಾ ಐತೆ
ಹಾ ಕೇಳತ್ಪ್ಪಾ ಅನ್ತ್ತ ನಾ ನಿನ್ಗ
ಹಾ ಕಳಿಸತಾ ಇದ್ದಾನ್ಣ
ಊಟ ಆಯ್ತಾ ಬಂದ ಹ್ಮ್
ಹ ಬಾಜು ಬಾಳ ಹೊ ಸೌಂಡ್ ಉಂಟತನ
ಆ ರತಿ ಮಾತಾಡ್ಕದಂತ ಪನ್ಯಂಗ ಯಾರ ರಾಜವಣ್ಣ ಅಂತಲ್ಲ
ಹ್ಮ್
ಹಣಂಗ್ ಕೂಡ ಮಾತಾಡದಂತ
ಹ್ಮ್ ಹಣ ಎಷ್ಟು ಕಾಸ್ ಕಂಪ್ಲೀಟ್ ಆಗಿತ ನಿಮ್ದು
ಅದೆಲ್ಲಾ ಪರ್ಸನಲ್ ಪಾಕ್ ಹಳ್ಬಾರ್ದ
ಸರಿ ಸರಿ ಅಣ್ಣ ನಾ ಕಾಮನ್ ಕತಂದ ಮಾ ಕಡ್ಸ ಹಣ ಊಟ ಆಯ್ತಾ
ಹಾ ಹಾಗೇತೆ
ಏನೇನ್ ಮಾಡಿದ್ರ ಅಣ್ಣ
ಹ್ಮ್ ಇವತ್ತು ಚಪಾತಿ ಮಾಡಿದ್ರು
ಹಾ
ಮತ್ತ ಅದೇಏನೋ ಮಾಡ್ತಾರಲ್ಲಪ್ಪಾ ಚಿಕನ್ ತರಾ ಇರುತ್ತಲ್ಲ ಅದೇನೋ
ಇದು ಸೋಯಾಬೀನ್ ಅಣ್ಣ
ಹ್ಮ್ ಸೋಯಾಬೀನು.
ಹಾ.
ಮತ್ತೆ ಬಾಳೆ ಹಣ್ಣು.
ಹಾ.
ಹ ಅನ್ನ ಸಾಂಬಾರು.
ಹ್ಮ ನಾವ್ ಹಾಸ್ಟೆಲ್ಲ್ಲಿ ಸಿಮ್ಲಾ ಮೀರ್ಜ ಗೊತ್ತಣ.
ಎಲ್ಲಿ.
ನಮ್ಮ್ ಹಸ್ಟೆಲ್ ನಲ್ಲಿ ಸಿಮ್ಲಾ ಮಿರ್ಜಾ ಅಂತ ಗೊತ್ತಾ ನಿನಗೆ.
ಸಿಮ್ಲಾ ಮಿರ್ಜಾ.
ಸಿಮ್ಲಾ ಮಿರ್ಚಿ ಅಂತ ಇರ್ತಂಗ ನೋಡಣ್ಣ ಅದು ಒಮ್ಮೆ ಕನ್ನಡದಾಗ್ ಏನೊ ಅಂತಾರಣ ಅದು. ಅದು ಮಾಡರೆ ಹ ಡಬ್ ಮೆಣಸಿನಕಾಯಣ.
ಹ ಶಿಮ್ಲಾ ಮಿರ್ಚಿ ಏನದು.
ಹಾ ನಮ್ ನಮ್ಮ ಹಾಡ್ಯಾಗ್ ಅದೇ ಅಂತಾರಣ.
ಹೌದಾ ಹಾ ಹ ನೈಟ್ ಮಾಡಿದ್ರಣ ಅದು.
ಹಾ ನೈಟ್ ಮಾಡಿರಣ.
ನಮ್ಮ್ ಹಾಸ್ಟೆಲ್ ಅದು ಮಾಡಿದ್ರೆ ಹುಡುಗ್ರು ಯಾರು ತಿನ್ನಲ್ಲ ಚೇಂಜ್ ಮಾಡ್ ಬಿಡ್ತಾರೆ.
ಏನ್ ಮಾಡ್ಬೇಕಣ್ಣ ನಾವ್ ಬಿ ಎಕ್ಸ್ಚೇಂಜ್ ಮಾಡ್ಬೇಕಂತ ಅಂತೇವು ಎಷ್ಟಸರ್ತಿ ಅಂತವಣ್ಣ ಇದು.
ದಿನ ದಿನಾ ಅಂದ್ರೆ ಅದೇ ಮಾಡ್ತಿರ್ತಾರೆ ಏನ್ ಮಾಡೋದು.
ನೀವ್ ಚೇಂಜ್ ಮಾಡಂದ್ರೆ ಅವ್ರು ಮಾಡಲ್ಲ.
ಊ ಹ್ಮ್
ನೀವ್ ಎಷ್ಟ್ ಹೇಳಿದ್ರು ಅಷ್ಟೇ ಅಂತ ನೀವೇ ಸುಮ್ಮ್ನೆ ಮಾಡಿದ್ದು ಉಣ್ತೀರಿ.
ಹ್ಮ ಹ್ಮ್ ಅದನೆಲ್ ಏನ್ ಮಾಡ್ಬೇಕಣ.
ಆ
ಏನ್ ಮಾಡ್ಬೇಕಣ ಈಗ ಈಗ ಅಂದಂದ್ರೆ ಬಿ ಎಷ್ಟೇ ಮತ್ತದ ಏನೋ ಯಾವಾಗದ್ ಮಾಡ್ ತರ ಯಾವಾಗಿಲ್ಲ ಅಂತ ಹಸು ಅದ್ ಆಬಿಡ್ತಣ್ಣ.
ಹಾ ಹೌ
ದಕ್ಕೆ ಬ್ಯಾಡ್ ಬ್ಯಾಡ ಅಂತ.
ಹ್ಮ್ ಹ್ಮ್
ಹ್ಮ್
ಏನ್ ಮಾಡಕ್ ಆಗಲ್ಲ ಮಾಡಿದ್ದುಣ್ಬೇಕಲ್ಲ.
ಹಾ ಅದು ನೀನ್ ಹೇಳ್ತಿಯ.
ಏನ್ ಮಲ್ಕೊಂಡಿದ್ರ ಏನು
ಇಲ್ಲ ಅಣ್ಣ ಮಲ್ಕೊಂಡಿಲ್ಲ ಅಣ್ಣ ಫೋನ್ ಯೂಸ್ ಮಾಡ್ಕೊತ ಕುಂತಿದ್ದೆ.
ಹೌದಾ. ಚ್ ಎಕ್ಸಾಮ್ ಮುಗಿತಾ.
ಇಲ್ಲಣ್ಣ ಮುಗ್ದಿಲ್ಲಣ್ಣ ಇನ್ನೊಂದ್ ಐತೆ. ಈಗ ಎಲ್ಲ ಇನ್ನೊಂದು ಉಳಿದದ್ ಅಣ್ಣ ಬಯೊಲಾಜಿ ಅಂತ ಒಂಬತ್ತನೇ ತಾರೀಕು ಐತ.
ಒಂಬತ್ತು ಕಾದನೋ
ಹ್ಮ್ ಒಂಬತ್ತಕೈತಂದ್ರೆ ಮತ್ತೆ ಲ್ಯಾಬ್ಸ ಅವಣ್ಣ.
ಹ್ಮ ಹ್ಮ್ ಲ್ಯಾಬ್ಸ್ ಯವಾಗ್ ಮುಗೀತದು.
ಅದು ಸಿಕ್ಸ್ಟೀನ್ ಸೆವೆಂಟೀನ್ ಏನೋ ಕರಿತೈತಣ್ಣ ಅದು. ಏ ಲ್ಯಾಬ್ಸ್ ಅವ ಅವ್ ಮುಗಿತಂದ್ರೆ ನಮಗ್ ಹಾಲಿಡೇಸ್ ಇರ್ತಾವಣ.
ಎಷ್ಟು ತಿಂಗಳು
ಏನು ಅನ್ಲತಾರಣ್ಣ ಎರಡ್ ತಿಂಗಳು ಸೂಟಿ ಅವ ಇದ ಈ ಒಂದ್ ತಿಂಗಳ ಅದ ಅಂತ ಅನ್ನತ್ತಾರಣ. ನ ಕಂಫಾರ್ಮ್ ಏನು ಆ ಇಲ್ಲಾ ಯಾಕಂದ್ರೆ ನಮ್ ಯೂನಿವರ್ಸಿಟಿ ಫುಲ್ ಡೇಂಜರ್ ಯೂನಿವರ್ಸಿಟಿ ವಿ ಟಿ ಯು. ಬೆಳಗಾವಿ ಯೂನಿವರ್ಸಿಟಿ.
ಬೆಳಗಾವ್ ಯೂನಿವರ್ಸಿಟಿ ಬರ್ತಾ ನಿಮ್ಗ.
ಹಾ ಅಣ್ಣ
ಹೌದಾ
ಯಾವಾಗ ಚೇಂಜ್ ಮಾಡ್ಬಿಡ್ತಾರೆ ಯಾವಾಗ ಇಲ್ಲ ಅಣ ನೋಡ್ ರೂಲ್ಸೇ ಬೇರೆ ಇರ್ತದೆ ಯೂನಿವರ್ಸಿಟಿಗ್ ಸಾಕಾಗ್ಯದ್ ನೋಡ್
ಅಂದ್ರೆ ಫಸ್ಟ್ ಎರಡ್ ತಿಂಗಳ ಅಂತಿ ಒಂದ್ ತಿಂಗಳ ಸೂಿ ಕೊಟ್ಟರು ಕೊಡ್ಬೋುದಲ್ಲಾ ಹ ಇಲ್ಲಾಂದ್ರೆ ಸೂಟಿನ ಎಲ್ಲಾ ಅಂತ ನಂದ್ರೆ ಹೇಳ್ಬೋದು
ಹ್ಮ್ ಈ್ ದಿನ ಏನನು ಕೊಟ್ಟಿಲ್ಲಾ ಹದ್ೈದ್ ಹದ್ನೈದು ದಿನನಾನೇ ಕೊಡ್ತಿರ
ಹಾ ಹಾ
ಈ ಸರ್ತಿ ಏನ್ ಮಾಡ್ತಾರ ಏನು
ಮತ್ತೆ ಮುಂದಿನ ಸೆಮರ್ಗೆ ಎಸಾಮ್ ಏನಾದ್ ಇಡ್ತಾರೆೇನೋ ಅದಕ್ಕೆ ಸಟಿ ಕೊಡ್ಬೋದೇನ ನಿಮ್ಗ
ಹ್ಮ್ ಆದ್ರೂ ಏನ ಅದೇ
ಹ್ಮ್ ಹ್ಮ್ ಮತ್ ಚಲೋ ಅಲ್ಲ ಸೂಟಿ ಕೊಟ್ರ.
ಚಲ ಅದಣ ಅಂದ್ರೆ ಊರ್ದ ಇದ್ದಂದ್ರೆ ಬಿ ಬ್ಯಾಡ್ಸರಣ ಇಲ್ರ ಹೋಗ್ಬೇಕಂದ್ರ ಮನೆಯವರು ಕಳ್ಸ ಎಲ್ಲಾ ನೋಡ್ಬೇಕ
ಮತ್ತೆ ನಿಮ್ಮಲ್ಲೇ ಗುಲ್ಬರ್ಗದಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಲ್ಲಾ ಎಲ್ಲಾದ್ೂ
ಎಲ್ಲಣ ಕೆಲ್ಸ ಕಂತೋಗಬತರಿ ಸ್ಥಳನ್ಸಲ ಕಲಸಾರ ವಯ
ಮನೇಲಿ ಕಳ್ಸಲ್ವಾ ನಿಂಗ್ ಮಾಡಕ್ ಇಷ್ಟ ಅಲ್ಲ
ಕೆಲ್ಸ ಅದ ಮನ್ಯಾಗ ಭ ಕಳ್ಸಲ್ಲ ಅಣ್ಣ ನಮ್ ಮನ್ಯಾಗ ಇರ್ತದ ಕೆಲ್ಸ ಅದು ಹೊಳ್ಳದ್ ಕೆಲ್ಸ ಮಾಡೋದು ಅದೇಸ ಕೆಲ್ಸ ಎಡ್ತದಾ ಅವದೇ ಮಾಡ್ತಾವ ಊರಾಗ ಇಡ್ತನಾನ ನಿ ನಮ್ ಬೊಂಬಾಯವರ್ ಭೀ ರಿಲಷನ್ಾಗ ಇರ್ತಾರಣ್ಣ ನಮ್ ಮುಂಬೈದಾಗ ಮುಂಬೈ ಪುಣೆ ಹಾ ಮುಂಬೈ ಪುಣೆದಾಗ ಇರ್ತಾರ ಅಣ್ಣ
ಹಾ ಯಾರ
ಅರೆ ನಮ್ಮ್ ಅಕ್ಕವರು ಹೆಿಂಗೆ ಅತ್ತಿಯವರು ಹ್ಗೆ ಯಾರ ಇರ್ತಲ್ಲಣ್ಣ
ನಾ ಮುಂಬೈದಲ್ಲಿ ಯ ಯಾರ ಅಂದೇನು
ನಾವಣ್ಣ ಸಿಬಿಬಳ್ಳಾಪುರ ಅಂತ ಐತಣ್ಣ ಬೇಲಾಪುರ್ ಸಿಬಡಿ ಅಂತಯ್ತಾನ ಅರೆ ನೋಡಿಲಲ್ಲ ನ ಹಾ
ಹ ಹಾ ಅಂದ್ರೆ ನಾವು ಮುಂಬೈ ಅಂದ್ರೆ ನಮ್ಮ ಅಕ್ಕನ್ ಕೊಟ್ಟಿದ್ವ ಅಲ್ಲಿ
ಹೌದಣ್ಣ ಇಣ ಮುಂಬೈ ಅಂದ್ರೆ ಬಾಳ ದೊಡ್ಡದು
ಹೌದೌದು ಇರ್ಬೋದು ಇದು ಏನ ಇಪ್ಪ ನನ್ಗ ಅಷ್ಟು ಗೊತ್ತಿಲ್ಲಪ್ಪ ನನ್ ಮದ್ವೆಗೆ ಹೋಗಿದ್ದೆ ಅಂದ್ರೆ ಮದ್ವೆ ಅಲ್ಲಿ ಮುಂಬೈ ಅಲ್ಲಿ ಆಗಿರೋದು.
ಹೌದಾ
ಇಲ್ಲಿ ಹಳ್ಳಿಯಿಂದ ಹೋಗಿದೀವಿ ಎರಡು ಪಷರ್ ತಗೊಂಡು ಮುಂಬಿ ಮದ್ವೆೆಗೆ
ಹಾ
ಹಾ ಒಂದು ಮಕ್ಕನು ಅಂದ್ರೆ ಅವರು ಬೇರೆ ಹಳ್ಳಿ ಅವ್ರದುು
ಹಾ
ಅಂದ್ರೆ ಅವ್ರು ಪ್ರಾಪರ್ ಆಗಿ ಅಲ್ಲೇ ಇರ್ತಾರ ಅವ್ರು
ಹಾ
ಅಂದ್ರೆ ಕೆಲ್ಸನನು ಅಲ್ಲೇ ಇದೆ ಫ್ಲಾಟ್ ಇದು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ತೊಗೊಂಡ್ ಅವ್ರು
ಹಾ ಹಾ
ಹಾಗಾಗಿ ಅಲ್ಲಿ ಇದು ಅಮರ್ನಾಥ್ ಅಂತ ಕೇಳಿದ್ರ ಹೆಸರು
ಕೇಳಿ ಹಣ ಅಷ್ಟೇನ ಗೊತ್ತಿಲ್ಲ ಅಂದ್ರೆ ಬಾಳ್ ಬಾಳ ಅದ
ಅವ್ರು ಇರೋ ಏರಿಯ ಹೆಸರು ಅಮರ್ನಾಥ್ ಅಂತ
ಹಾ
ಅಲ್ಲಿ ಇರ್ತ ಅಂದ್ರೆ ನಾನ್ ಮದ್ವೆೆಗೆ ಹೋಗಿದ್ದೆ ಮತ್ತೆ ಅಷ್ಟೊಂಗ ಏನು ಗೊತ್ತಿಲ್ಲ ನಂಗೆ
ಹ್ಮ್
ಅಂದ್ರೆ ಮುಂಬೈಗ್ ಹೋಗಿದೇ ರಗರ್ ಸರ್ತಿ ಅಲ್ಲಾ
ಹಾ ಹೋಗಿನನಣ ರಜೆರ್ತೈತಿ ಯಾಕಂದ್ರೆ ನಾವು ಸ್ಟಗ್ ಮುಂಬೈದಾಗೆ ಇರ್ತೀವಣ
ಹಾ ಹಾ ಹ್ಮ್
ಆಮೇಲೆ ನಮ್ಮ್ ಮನೆಯವರು ಏನೈತೆನೋ ಈಗ ಇಲ್ಲೇ ಊರು ಇಟ್ಕೊಂಡ್ಬಿಟ್ಟು ಮೊದಲ ಎಲ್ಲ ತಿಯೋಣ ನಾನು ಒಂದ ಹತ್ತನೇ ವರ್ಷ ತನ ಅಲ್ಲೇ ಇದ್ದಿದ್ದಣ ಹತ್ತು ವರ್ಷ ತನ
ಹೌದಾ
ಹ್ಮ್
ಮೆ ಊರಲ್ಲಿ ಹೊಲಾ ಏನ ಇದೆಯಾ ನಮ್ಗ
ಹ ಇದೇ ಅಣ್ಣ ಒಂದ್ ಏಳೆ ಎಂಟು ಎಕರ್ ಹೊಲ ಐತ ಅಣ್ಣ ನಮ್ದ
ಗಂಟ ಕಡೆನಾ ಏನ ಅಭ್ಯಾಸ
ಹಾ ನಾ ಅವನಲ್ಸೆ ನೀರವರು ಇಲ್ಲಣ ನ
ಹಾ
ಅದೇ ಬೆಳತ ಹೋಣ ಒಂದಕ್ಕೆ ಕಾಲದಿಂದ
ಬಗಾ
ಹ್ಮ್
ಏನ್ ಬೆಳತರ
ಅಂದ್ರೆ ನಮ್ ಊರ್ ಕಡೆ ಅಣ್ಣ ಗುಲ್ಬರ್ಗಾ ಕಡೆ ಇ ಗೊತ್ತಿದೆ ಅಣ ಅದು ತೊಗರಿ ಅಂತ ಫೇಮಸ್
ಹೌದ ತೊಗರೆ ಜಾಸ್ತಿ ಅಲ್ಲಾ
ಹಾ ಅದಕ್ಕೆ ಹೆಚ್ಚಿ ತೊಗರಿ ಭೀ ಬೆಳತ್ತೇವಣ ಹಣ
ಹ ಆಗುತ್ತಾ
ಹಾ ಆಗುತ್ತೆ ಅಣ ಅಂದ್ರೆ ನಮ್ಮ್ ಊರ್ ಕಡೆ ಅಣ ಸ್ವಲ್ಪ ಜಮೀನು ಇರ್ತವ ನೋಡ ಸ್ವಲ್ಪ್ ಚೆನ್ನಾಗ ಯಾವ್ದ್ ಬೆಳತಾರ ಯಾವದ ಇಲ್ಲ ಅಂತ ಅದ್ರ ಮೇಲೆ ಡಿಪೆಂಡ್ ಮಾಡತಾನ ಚೆನ್ನಾಗಿ ಬೆಳೆ ಆಯ್ತ ಅಂದ್ರೆ ಒಂದ್ ಪ್ರಾಫಿಟ್ ಬಿ ಚಲೋ ಆಯ್ತ ನಣ್ಣ
ಹ್ಮ ಜಾಸ್ತಿ ಮತ್ತೆ ತೊಗ್ರೇನಲ್ಲ ಬೆಳೆದು ನಿಮ್ ಜಿಲ್ಲೆ
ಹಾಣನ್ ಜಾಸ್ತಿ ತೊಗೋರನನೆ ಅಂದ್ರೆ ಸೀಸನ್ ಪ್ರಕಾರ ಬಳತಾರಣ್ಣ ಒಂದೊಂದ್ ಸೀಸನ್ದಾಗ ಈ ಮಳೆಗಾಲ ಅಂದ್ರೆ ಹಿಂಗ ಅದು ತೊಗರಿ ಬೆಳೆದು ಇದು ಬೆಳೆದು ಮಾಡ್ತಾರ ಸೀಸನ್
ಮತ್ತೆ ಬೇಸಿಗೆ ಟೈಮ್ಲ್ಲಿ ಏನು ಬೆಳೆಯೋದ
ಬೆಲ್ಗೆ ಟೈಮೇಲೆ ಏನು ಬಳೆಲ್ಲ ನೋಡ ಹಿಂಗೆ ಅದೇ
ಅಂದ್ರೆ ಇವಾಗ ತೊಗರಿ ಬಿತ್ತಿರ್ತಾರಲ್ಲ ಅಲ್ಲ ಇವಾಗ ತೊಗರಿ ಬಿತ್ತಿರ್ತಾರಲ್ಲ ತೊಗ್ರ ತಕೊಂಡ ಮೇಲೆ ಮತ್ತೆ ಏನಾದ್ರುಳಿತೀರ ಅಂದೆ
ಹಾ ನ ಬೆಳೀತೇವಣ ಈಗ ತಗರಿ ಆಯ್ತ ಅಂದ್ರ ಅದಕ್ಕೇ ಹುಡ್ಕಸಿ ಮತ್ತೆ ಹಂಗದ ಹಂಗೆ ಮಾಡ್ ಉತ್ತಾಣಡಾಗಲ್ಲ ಮತ್ತೆ ಅದು ಆಗದು ಹಾ ಅದು ಆಗದು ಇಲ್ಲಣ್ಣ ಜ್ವರ ಜ್ವಳ ಅಂತ ಇರ್ ತಿವೋಣ
ಜವಳ ಹಾಕ್ತಾರಾ
ಹಾ ಜೋಳ ಆಗ್ತೇವಣ್ಣ ಜೋಳ ಆಗೋದು ಮತ್ತ ಹೆಸರು ಕಾಳವು ಇರ್ತ ನೋಡೋಣ
ಮತ್ತೆ ನೀರ್ ಇಲ್ಲ ಅಂಂತರಲ್ಲ ಹಂಗೆ ಬೋರ್ ನೀರ್ ಇದೆ ಬೋರ್ವಲ್ಲೂ
ಇಲ್ಲಣ್ಣ ತನ್ ತಾನೆ ಉಳಿತಾವಣ್ಣ ಜೊಳಗೊಳಗ ಏನೋ ಅಷ್ಟೇ ನೀರು
ಅಂದ್ರೆ ಜೋಳ ಹಕ್ ಮಳೆ ಆದ್ರೆ ಸಾಕು
ಹಾ
ಅಂದ್ರೆ ಮಳೆ ಇಲ್ಲಾಂದ್ರೆ ನಡಿತೆ ಆದ್ರೆಜ್ಜ ಆಯತಾರಲ್ಲ ಅದ್ಕ್ಕೆ ಮಳೆ ಬೇಕು ನೀರ್ ಬೇಕು ಅದುಕೂ
ಸಜ್ಜಿಗಳತ್ತ ಯಾವ್ದಣ ಇದುವಣ ಅದು ಅಂತ ಎಂತದೋ ಅಣ್ಣ ಅದು ಕಳ ಪಲ್ಯ ಇಲ್ಲ ಇ ನಮ್ಮ ಪಲ್ಯ ಪಲ್ಯ ಮಾಡ್ತಾರೆ ನೋಡೋಣ ಹೆಸರ್ತಾಳ ಹಾ ಅವ ಮಾಡ್ತಾಳ
ಹ ಹೌದ
ಹ್ಮ ಅವಕ್ಕನ್ ನೀರು ಏನು ಬೇಕಾಗಿಲ್ಲಣ ಅವ ಆ ಸೀಸನ್ ಾಗಣ್ಣ ಆ ಸೀಸನ್ ಆಗ ನೀರೇ ಇರ್ತಾವಣ್ಣ ಅದಕ್ಕೆ ಅದು ಆಗ್ತಾರಣ ಹ್ಮ್ ಅದೇ ಈಗ ಊರ್ದಾಗ ಹೋದಂದ್ರೆ ಏನ್ರ ಬಿತ್ತನ್ಕ ಇದಂದ್ರ ಮಾಡ್ಬೇಕಣ ಮತ್ತ ಅ ಕಾಳದಲ್ಲೂ ಈಗ ಎಣ್ಣೆ ಉಡೋದು ಇದು ಮಾಡೋದು ಮಾಡ್ಬೇಕು
ಹ್ಮ್ ಹ್ಮ್ ಏನು ಅಲ್ಲಾ ಎರಿವಲ ಇದೆಯ ಯಾವ ತರ
ಅಂದರೆ ಅಣ್ಣ
ಅಲ್ಲಾ ಎರಿವಾಳ ಅಂತಲ್ಲ ಎರಿವಾಳ
ಅಂಗೆನ್ ಇಲ್ಲ ಅಣ್ಣ ಸುಮನೆ
ಅಲ್ಲಾ ಕಪ್ಪು ಮಣ್ಣಿ ಅದ ಹೊಲ್ದಲ್ಲಿ
ಹಾ ಕಮ್ಮಮ್ಮಣ ನಮ್ದು
ಪುಲ್ ಕಪ್ಪ
ಹಾ ಪುಲ್ ಕಪ್ಪ ಅಣ್ಣ
ಹೌ ಹಾ
ಕೆಂಪ್ ಮಣ್ಣಿ ಅಂದ್ರೆ ನಮ್ ಊರ್ ಸೈಡ್ ಅಣ್ಣ ಕೆಂಪ ಮಣ್ಣಿ ಮಳೆ ಮಣ್ಣು ಅಂದ್ರೆ ಕಾಣಲ್ಲಣ ಜಾಸ್ತಿ ಎಲ್ಲಾ ಕರಿಮಣ್ಣ ದೂ ಅದೆ ಒಂದೊಂದ ಏರಿಯಾದಾಗ ಇತಣಂದ್ರ ಲೈಕ್ ಅಂದ್ರ ಈಗಮ್ ಊರ್ ಕಡೆ ಒಂದ ಗೀದರ್ಂದ ಬ ಚಣ
ಬೀದರ
ಆ ಸೈಡ್ ಹಾ ಆ ಸೈಡ್ ಅಂದ್ರೆ ಕೆಂಪ್ ಮಣ್ಣು ಇರ್ತಾವಣ ಹೆಚ್ಚು
ಅಂದ್ರೆ ನಿಮ್ ಸೈಡು ಕರಿಮಣ್ಣು
ಹಾ ಹಂಗ ಇರ್ತಾವಣ ಏರಿಯಾದ ಮೇಲೆ ಡಿಪೆಂಡ್ ಮಾಡ್ತಾವಣ್ಣ ಒಂದೊಂದ್ ಏರಿಯಾದಾಗ ಕೆಂಪು ಇರುತ್ತವೆ ಒಂದೊಂದು ಏರಿಯಾದಾಗ ಕರಿಮಣ್ಣು ಇರುತ್ತವೆ
ಅಲ್ಲ ನಮ್ಮ್ ಊರಲ್ಲೂ ಇದಾವೆ ಆತರ ನಮ್ಮ್ ಊರಲ್ಲಿ ಆತರ ಇದೆ ಒಂದು ಬೇರೆ ಬೇರೆ ಕಡೆ ಇದ್ದಾವೆ ಈ ತರ ಕಲ್ಲು ಕೆಂಪು ಮಣ್ಣು ಈ ತರ ಬೇರೆ ಕಡೆ ಇದೆ
ಹಾ
ಹ್ಮ್ ಅದೇ ಸ್ವಲ್ಪ ಮಿಕ್ಸ್ ಇದೆ ನಮ್ಮೂರಲ್ಲ ಎಲ್ಲಾಂದ್ರೆ ಬೇರೆ ಬೇರೆ ಡಿವೈಡ್
ಹ ಅಣ್ಣ ಸರಿ ಅಣ್ಣ ಅಣ್ಣ ಒಂದ ಕಾಲ್ ಬರ್ತೇ ಅಣ್ಣ
ಹೌದಾ ಸರಿ